ಹ್ಮ್ ಹೇಳಿ ಊಟ ಆ ಹ್ಮ ನಿಮ್ದು ನಮ್ದ ಆಯ್ತ ಬ್ರೋ ಹ್ಮ್. ಏನ ಮಾಡ್ತಿದ್ರಾ ಬ್ರೋ. ಹಾಹಲೋ ಹಾ ಹೇಳಿ ಹೇಳಿ ಊಟಾ ಆಯ್ತಾ. ಆಯ್ತು ನಿಮ್ದು.
ನಮ್ದು ಆಯ್ತು ಬ್ರೋ.
ಹ್ಮ್.
ಏನ್ ಮಾಡ್ತಿಯಾ ಹಿಂಗ ಹಂಗೆ ಸುಮ್ನೆ ಒಳಗ ಊಟ ಆಯ್ತಾಲ್ಲ ಹ್ಮ್ ಹ್ಮ್ ಏನ್ ಊಟ ಮಾಡಿದಿಯಾ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಹ್ಮ ಹ್ಮ್ ಹ್ಮ್ ನಮ್ದು ಮುದ್ದೆ ಅನ್ನ ಸಾಂಬಾರು
ಹ್ಮ್ ಹ್ಮ್
ಹ್ಮ ಸಮಾಚಾರ ಕಾಲೆ ಮಾಡಂಗಿಲ್ಲ ನೀವೇ ಅದೇ ಅದೇ ನಾವ್ ಮಾಡಲ್ವಾ ನೀವು ಮಾಡಲ್ವ? ಹಂಗೆ ಕಾಲೇಜ್ ಸ್ವಲ್ಪ ಬಿಜಿ ಇತ್ತಲ್ಲ ಹಂಗ ಮಾಡಿ ಅದೇ ಎಲ್ಲ ಹುಡುಗಿರ್ ಬಂದ್ಮೇಲೆ ಎಲ್ಲಾ ಬಿಜಿ ಅಕ್ಕಿರಿ ಹೆಂಗೇನ ಇಲ್ಲ ಪಾ ಹ್ಮ್ ಹ್ಮ್ ಹ್ಮ್
ಮತ್ತೆ ಅದೇ ಭೂಮಿ ಏನ್ ಏನ್ ಓದ್ತಿರೋದು ನೀವು. ಈಗ ಇಂಜಿನಿಯರಿಂಗ್ ಬ್ರೊ ಇವಾಗ ಫಸ್ಟ ಇಯರ್ ಫಸ್ಟ ಇಯರ್? ಯಾ ಬ್ಯಾಚು ಎ ಎಬ್ಬತ್ತ ಎ ಮ ಲ ಏನ್ ಟ್ರೆಂಡಿಂಗ ಸ ಇದು ಕೋರ್ಸೆ ತಗೊಂಡಿದ್ದರಾ ರಾತ್ರಿ ಅಂಗ ಒಂದ್ ಸ್ವಲ್ಪ ರ್ಯಾಂಕಿಂಗ್ ಚೆನ್ನಾಗಿರ ಹ್ಮ್ಮ್ ಹ್ಮ್ಮ್ ಹ್ಮ್ ನಮ್ದು ಈಸಿದ ಹ್ಮ್ ಅದು ಟ್ರೆಂಡಿಂಗ್ ಅಲ್ಲಿ ಆಯ್ತಲ್ಲ ಉಡಿಯಬ್ರು ಹ್ಮ್ ಟ್ರೆಂಡಿಂಗ್ ಅಂದ್ರೆ ಅದೇ ಎರಡು ಸಾಫ್ಟ್ವೇರ್ ಅಡ್ವೈಸರ್ಸ್ಲ್ಲ ಅದಕ್ಕೆ ಹ್ಮ್ಮ್ ಇದ ಆಗುತ್ತೆ
ಹ್ಮ್
ಮತ್ತೆಲ್ಲ ಹೆಂಗ ಈಸಿನ ಮತ್ತ್ ಎಕ್ಸಾಮ್ ಮುಗಿತ್ ಹ್ಮ್ ಹ್ಮ್
ಹ್ಮ್ ನಿಮ್ದು ಬ್ರೊ ಎಕ್ಸಾಮ್ ಎಲ್ಲ ಮುಗಿತ ಏನೋ
ಹ್ಮ್ ಎಕ್ಸಾಮ್ ಅದೇ ಇನ್ನೊಂದ
ಅದೇ ಅದೆರಡು ಮುಗಿದ್ರೆ...
ಅರ್ಧ ಮುಗದಂಗ
ಮತ್ತೆ ಸಮಚಾರ ಹೆಂಗಿದೆ ಎಲ್ಲಾ ಇಂಜಿನಿಯರಿಂಗ್ ಲೈಫ್. ಹೆಂಗ ಹಂಗೆ ನಡತಾಯ್ತ ಬ್ರೊ ಆಂಗ್ಳ ಹ್ಮ್ ಹ್ಮ್ ನಿಂದುರ ನಂದು ಓಕೆ. ಹ್ಮ್. ಅದ ಪಿಯುನೇ ಬೆಸ್ಟ ಅನ್ಸತೆ. ಪಿಯು ಬೆಷ್ಟ ಅನ್ಸುತ್ತೆ ಈಗ ಏನ್ ಮಾಡಕ್ ಆಗಲ್ಲ ಹೋಗ್ಬೇಕ ಅಲ ಮುಂದಿಕ್ಕೆ. ಅದೇ ಅದೇ
ಹ್ಮ್ ಹೆಂಗೆ ಹೋಯ್ತದ ಹಂಗೆ ಹೋಯ್ತಾಯಿರಬೇಕು.
ಹ್ಮ್ ಹ್ಮ್
ನಿಮ್ದು ಪಿ ಯು ಅಲ್ಲಿ ಪಿ ಸಿ ಎಂ ಸಿನ, ಪಿ ಸಿ ಎಂ ಬಿ ನಾ.
ಸಿ ಎಸ್ ಬ್ರೋ.
ಸಿ ಎಸ್ ನಾ ಅದಕ್ಕೆ ಇದನ್ನ ತಕೊಂಡಿದ್ದು.
ಅದೇ ಹಂಗಿದ್ರೆ ತುಂಬಾ ಈಸಿ ಆಗತ್ತಲ್ಲ ನಿಮಗೆ..
ಹಾ.
ಅಷ್ಟನು ಕಷ್ಟ ಆಗಲ್ಲ. ಹ್ಮ್ ಹ್ಮ್. ಮತ್ತೆ ಇದು ಪಿ ಯು ಎಲ್ಲಿ ಎಷ್ಟು ನಿನ್ನ ಪರ್ಸೆಂಟೇಜ್. ಪಿ ಯು ಅಲ್ಲಿ ಎಯಿಟಿ ಟೂ.
ಹ್ಮ್.
ಹ್ಮ್ ಅದ್ಕ ಡಿಸ್ಟಿಂಕ್ಷನ್ ಗತ್ತ ನಿಮ್ಗೆ.
ಇನ್ನು ಮಾಡ್ಬೇಕಿತ್ತು ಅಂತೆ ಮನೇಲಿ ಹೇಳುದ್ರು ನಾನು ಸಾಕು ಅಂತ ಇದ್ದೆ ಡಿಸ್ಟಿಂಕ್ಷನ್ ಹತ್ತಿರ ಇದ್ದೆ ಅಂದ್ರೆ ಸಾಕು ಸುಮ್ ಅದೇ.
ಓಕೆ ಓಕೆ. ಅ ಮಾರ್ಕ್ಸ್ ಏನ್ ಮ್ಯಾಟ್ರು ಆಗಲ್ಲ ಬಿಡಿ. ಆದ್ರೆ ಪಿ ಯು ಅಲ್ಲಿ ಇದು.
ಅದು.
ಹಲೋ.
ಹಾ ಹೇಳು.
ಹ್ಮ್.
ಇನ್ನೇನು ಬ್ರೋ ಸಮಾಚಾರ.
ಸಮಾಚಾರ. ಅದೇ ಹೇಳಬೇಕು ಬ್ರೋ ನೀವೇ. ಹ್ಮ್ ಹ್ಮ್. ನಮ್ಗೆ ಒಂದ್ ಮೂರು ಇದೆವೇ.
ಹ್ಮ್ ಹ್ಮ್ ಹ್ಮ್ ಏನ್ ಬ್ರೋ ಸಮಾಚಾರ.
ಹ್ಮ.
ಹಾ.
ಹ ಮೂರು ಇದೆ ಹ ಹ ನಿಮ್ಗೆ. ನಮ್ದು ಮುಗಿತು ಬ್ರೋ ಸ್ಟಡಿ ಸಮ್ಮರ್ ಹಾಲಿಡೇ ಈವಾಗ.
ಹ್ಮ
ಅದೇ ಅದೇ ಮತ್ತೆ ಪ್ಲೇಸ್ಮೆಂಟ್ ಬಗ್ಗೆ ಏನ ಓದ್ತಿದ್ದೀರಾ. ಬ್ರೋ ಅದ್ರ ಬಗ್ಗೆ ಇನ್ನು ತಲೆ ಕೆಡಿಸಿಕೊಂಡಿಲ್ಲ ಬ್ರೋ. ಮೂರ್ ವರ್ಷ ಆಯ್ತಲ್ಲ ನೋಡಿ ಸುಮ್ನೆ ಇದೀವಿ ನೋಡೋಣ ಅಲ್ಲೇ ಕಾಲೇಜು. ಕೋಚಿಂಗ್ ಕೊಡ್ತಾರೆ ಹ್ಮ್.
ನೋಡೋಣ ಹೆಂಗೆ.
ಅದೇ ಅದೇ.
ಅಂದ್ರೆ ಇವಾಗ ಫಸ್ಟ ಇಯರ್ ಅಲ್ವಾ? ಇವಾಗಿನ ಹ್ಮ್ ಹ್ಮ್
ಹ್ಮ ನೀವ ಬ್ರೊ ಏನ್ ಪ್ಲೇಸ್ಮೆಂಟ್ ಹ
ಅದೇ ಇವಾಗಿಂದಾನೇ ಕಲ್ಕೊಂಡೋಗಿ ಹ್ಮ ಹ್ಮ್
ಯಾಕಂದ್ರೆ ಮುಂದೆ ಕಷ್ಟ ಆಗತ್ತೆ.
ಹಾ ಹಾ
ಅದಕ್ಕೆ ಇವಾಗಿಂದಾನೆ ಕಲ್ಕೊಂಡ್ ಹೋದ್ರೆಅದ್ ಈಸಿ ಆಗುತ್ತ ಮುಂದೆ ಅದೇ ಅದೇ. ಕಾಲೇಜ್ ಬುಕ್ಸ್ ಹ್ಮ್ ಕೊಡತಾರೆ ಹ್ಮ ಮತ್ತೆ ಕಾಲೇಜ್ ಬಿಟ್ಟು ಏನೋ ಕೋಚಿಂಗ್ ಏನೋ ಹೋಗ್ತೀರಾ. ಎಲ್ಲವರು ಇನ್ನೂ ಆ ತರ ಐಡಿಯಾ ಏನಿಲ್ಲ ಮುಂದೆ ಹ್ಮ ಬ್ರಾಂಚ್ ಎಂಟ್ರಿ ಆದ್ಮೇಲ್ ನೋಡೋಣ ಅಂತ ಇದೀವಿ ಹ್ಮ.
ಅದೇ ಮತ್ತೆ ಬೇಗ ಎಕ್ಸಾಮ್ಸು ಏನೋ ಇದಾವೆ ಯಾಕ ಅಂತ ಅನಸ್ತೈತಿ ಕಾಂಪಿಟೇಟಿವ್ ಎಕ್ಸಾ ಕಾಂಪಿಟೇಟಿವ್ ಎಕ್ಸಾಮ್ ಬರಿಯನ ಅಂತಿದಿನಿ ನೋಡನ ಹ್ಯಾಂಗ್ ಏನಾತದೋ ಮುಂದೆ. ಹ್ಮ್ ಹ್ಮ್
ಹ್ಮ ನೀವಿಬ್ರೂ ಏನ್ ಕಾಂಪಿಟೇಟಿ
ಹ್ಮ ಹೇಳಿ ಬ್ರೋ. ನೀವು ಏನ್ ಕಾಂಪಿಟೇಟಿವ್ ಬರಿತೀರಾ ಅಥವಾ ಇಂಜಿನೆರಿಂಗೆ ಹೋಗತೀರಾ ಅದೇ ಕಾಂಪಿಕೆಟಿವ್ ನೋಡ್ಬೇಕು.
ಹಾ ಹಾ
ಹಾ ಫಸ್ಟು ಇಂಜಿನಿಯರಿಂಗ್ ಮುಗಿಸಿದ್ರೆ ಸಾಕಾಗೈತ ನನಗೆ ಇವಾಗ್ ಹ್ಮ್ ಬೇಜಾರು. ಏನ್ ಇಲ್ಲಿ ಬರಿ ಓದದು ಅಸೈನ್ಮೆಂಟು. ಸೋ ಅಸೈನ್‌ಮೆಂಟ್ಸೇ ಬರಿಯೋದೇ ಜಾಸ್ತಿ ಅದೇ ಅದೇ.
ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಅಸೈನ್‌ಮೆಂಟೆಲ್ಲಾ ಬರ್ದಿರ್ತಿವಿ. ಹ ಅಲ್ಲಿ ಹೋಗಿ ಪೇಪರ್ ಅಂಗಡಿಗೆ ಅದಕ್ಕೆ. ಆಗ್ತದೆ ಹ್ಮ ಮತ್ ಬರದು ಉಪಯೋಗ ಏನು.
ಹ್ಮ ಅ
ಹ ಅಷ್ಟ್ ಕಷ್ಟಪಟ್ಟ ಬರ್ದಿರ್ತೀವಿ ಮತ್ತೆ ಅದನ್ನೆಲ್ಲಾ ಇದಕ್ ಹಾಕ್ತಾರೆ. ಕಸದ ತಟ್ಟೆಗೆ ಹಾಕತಾರೆ ಒಂದ ಒಂದ್ ಇರೋದೇ ಮೂಲ್ ಮೂಲೇಗ ಹಾಕಿ ಎಲ್ಲಾನು ತಗೊಂಡೋಗಿ. ಅದೇ ಅದೇ.
ಹಂಗಾದ್ರೆ ಏನು ಅದೇ ಅದೇ. ಕಾಂಪಿಟೇಟಿವ್ ಏನ್ ಇಲ್ಲ ಸ್ಟಾರ್ಟ್ ಮಾಡ್ಬೇಕು.
ಅಲ್ಲ ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೂ ಓದಕೆ ಸ್ಟಾರ್ಟ್ ಮಾಡಿಲ್ಲ. ಹ ಹಾ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಬ್ರೋ. ಅದೇ ನೀವು ಅಷ್ಟೇ. ಹು ಸ್ಪೆ ಅನ್ನ್ಸುತು ಕರೆ ಹೇಳ್ಬೇಕಂದ್ರೆ.
ಹ ಹ.
ಹ ಹ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ.
ಹಾ.
ಹ ತಿಯರಿ ಇದೆಲ್ಲಾ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಹಾ ಸ್ಕಿಲ್ಸು ಹ್ಮ.
ಹ್ಮ್ ಫೋಕಸ್ ಮಾಡ್ಬೇಕು ಏನನ.
ಹೆಂಗ ಇದು ನಿಮ ಬ್ರ್ಯಾಂಚು ಎ ಐ ಎಂ ಎಲ್ ಹ ಹ. ಹೆಂಗಿದ ಏಐ ಸ್ಪೆಸಿಫಿಕ್ . ಇಂಡಸ್ಟ್ರಿಯಲ್ಲಿ ಹ ಹ ನಿಜ. ಅದೇ ಹೆಂಗ ಇದು ಈಜಿಯಾಗಿ ಇದನ್ನ ಮಾಡ. ಹ ಹಲೋ ಕೆಲಸಂತ ಹ . ಅದೇ. ಪ್ಲೇಸ್ಮೆಂಟು ಆಗ್ಬಹದು. ಹ ಪ್ಲೇಸ್ಮೆಂಟ್ ನಿಮ್ ಕಾಲೇಜ್ ಹೆಂಗೆ ಬ್ರೋ ಪ್ಲೇಸ್ಮೆಂಟ್. ನಮ್ಮ್ ಕಾಲೇಜು ಪ್ಲೇಸ್ಮೆಂಟ್ ಇದೆ ಹಾ ಹಾ. ಅದೇ ಒಂದ ಮೂರ್ನಾಲ್ಕು ಜನದ ಆಗಿದೆ. ಹ್ಮ ಚೆನ್ನಾಗಿ ಪ್ಯಾಕೇಜ್ ಇದೆ. ಹ್ಮ್ ಅದೇ ಹೈ ಎಷ್ಟ್ ಪ್ಯಾಕೇಜ್ ಎಷ್ಟ ಆಗೆತ ಬ್ರೋ. ಒಂದು ಟೆನ್ ಹೋಗಿದೆ.
ಟೆನ್ ಹೋಯಿತಾ.
ಎಷ್ಟ ಇಡೀ ಕಾಲೇಜ್ ಸೇರಿ ನಲ್ವತ್ತ ಇಲ್ಲ ಒ ಇಡೀ ಕಾಲೇಜ್ ಸೇರಿ ಒ ಜನಾ ಏನು ಎಲ್ಲಾ ಬ್ರಾಚಸ ಸೇರಿ ಹಾ ಅದೇ ನಾ. ಹ್ಮ್. ನಿಮ್ ಕಾಲೇಜಲ್ಲಿ.
ನಮ್ ಕಾಲೇಜಲ್ಲಿ ಇನ್ನುೂ ಗೊತ್ತಿಲ್ಲ ಬ್ರೋ ನನಗೆ ಈಗ್ ಫ್ರೆಷರ್ ಅಲ್ವಾ ಫಸ್ಟ್ ಇಯರ್. ಹಂಗಾಗ ಗೊತ್ತಾಗಿಲ್ಲ.
ಅ ಇಲ್ಲ ವೆಬ್ಸೈಟ್ ಎಲ್ಲಾ ಇರುತ್ತಿಲ್ಲ. ಕಾಲೇಜುದು ಅದೇ ಚೆಕ್ ಮಾಡಿಲ್ಲ ಹ್ಮ್ ಚೆಕ್ ಮಾಡಬೇಕು ಹ್ಮ್. ಓಕೆ ಓಕೆ.
ಹೌದ. ಅಂದ್ರೆ ಲಾಸ್ಟ್ ಟೈಮ್ ಕಟ್ ಆಫ್ ನೋಡ್ಬೇಕಾರ ನೋಡಿದಾಗ ಟ್ವೆಲ್ ಲಾಕ್ ಏನೋ ಹೋಗಿತ್ತು.
ಹ್ಮ ಹ್ಮ್ ಹ್ಮ್. ಅದು ಇವಾಗ ಪ್ಲೇಸ್ಮೆಂಟ್ಗೆಲ್ಲ ನೀವ ಮುಂಚೆಯಿಂದಾನ ಓದಕ ಸ್ಟಾರ್ಟ್ ಮಾಡಿ ಹಾ ಬ್ರೋ. ಏನಂದ್ರೆ ಮಾಮೂಲಿ ಏನು ಸ್ಕಿಲ್ಸ್ ಎಲ್ಲ ಕರೀದ್ವಿ.
ಹಾ ಹಾ.
ಹ ಹಾ ಅವಾಗ ಮತ್ತೆ ನಿಮ್ಗೆ ಈಸಿ ಆಗುತ್ತೆ.
ಹ್ಮ್.
ಯಾಕಂದ್ರೆ ಎಐ ಅಲ್ಲಾ ಎಐ ಇಂದ ಏನಾದ್ರು ಕೆಲ್ಸ ಮಾಡದ್ರೆ.
ಹಾ.
ಹ ಫಾಸ್ಟ್ ಆಗ ಆಗುತ್ತೆ ಆಮೇಲೆ ಬೇಗ ನಮ್ಗೆ ಇದಾಗುತ್ತೆ ಕೆಲ್ಸನ ಆಗುತ್ತೆ. ಹಾ ಬ್ರೋ ಅದೇ.
ಹ್ಮ್ ಟ್ರೈ ಮಾಡ್ಬೇಕ ಬ್ರೋ ನಿಜ ಒಂದು.
ನಿಮಗೆ ಯಾವ್ದ ಇಂಟ್ರೆಸ್ಟ್ ಇದೆ ಅಂದ್ರೆ ಸಾಫ್ಟ್ವೇರ್ ಏನ ಹಾರ್ಡ್ವೇರ್. ಹ್ಮ್ ಹ್ಮ್.
ಹ ಅದಿಕ್ಕೆ ಆ ಮೇಲೆ ತಗೊಂಡಿದ್ದು ಇಲ್ಲಾಂದ್ರೆ ಈಸಿನೋ ಅಥವಾ ತ್ರಿಬಲಿನೋ ತಾಗತಿದ್ದೆ.
ಓಕೆ ಓಕೆ. ಈಸ ಅದು ಈಸಿನೆ ತಗೋಬೋದಿತ್ತಲಾ.
ಅಂದ್ ಮನೇಲಿ ಕೇಳಲಿಲ್ಲ ಸಿ ಎಸ್ ಇಲ್ಲ ಎ ಐ ಏಮ್ ಎಲ್ ತಗೋ ಅಂದ್ರು ಅದಿಕ್ ಕೆ ಎ ಐ ಎಮ್ ಎಲ್ ತಗಂಡೆ ಸಿ ಎಸ್ ಏನು ಅದೇ ಸೇಮ್ ಅಲ್ವ ಬಂದ್ಬುಟ್ಟು. ಎ ಐ ಎಮ್ ಎಲ್ ತಗಂಡೆ ಅಂದ್ರೆ ಈಗ ಮೇ ಇದು. ಟ್ರೆಂಡಿಂಗ್ ಎಲ್ ಆಯ್ತಲ್ಲ ಎ ಐ ಎಮ್ ಎಲ್ ಅದಕ್ಕಾಗಿ ಎ ಎಮ್ ಎಲ್ ತಗೊಂಡೆ ಹ್ಮ್.
ಶರಿ ಶರಿ.
ಹೌದು.
ಅದೆ ಎ ಐ ಎಂ ಎಲು ಟ್ರೆಂಡಿಂಗೆ.
ಹ ಹು ಬ್ರೊ ಎ ಐ ಎಂ ಎಲು ಟ್ರೆಂಡಿಂಗಲ್ ಐತೆ, ಹ ಹು ಸರಿ ಹು ಸರಿ ಸರಿ.